ಹಲೋ ನಮಸ್ಕಾರ
ಊಟ ಮಾಡಿದ್ರ ಊಟ ಮಾಡಿದ್ರಾ
ಹಾ ಊಟ ಆಯ್ತ್ರಿ ನಿಮ್ದು ಹಾ ಆಯ್ತ್ ನೋಡ್ರಿ ನಿಮ್ದಾಯಯ್ತೇನ್ರಿ ಊಗ
ಹ್ಮ ಆಯ್ತ್ರಿ ಊಟ
ಹೌದ್ರಿ ಏನ್ ಮಾಡಿದ್ರಿ ಊಟ
ಅನ್ನ ಚಪಾತಿ ಬೆಳ್ಳುಳ್ಳಿ ಪಲ್ಲೆ
ಹೌದ್ರಾ
ಹ್ಮ್
ಹಾ ಮತ್ತೆ ರಿ
ಹೇಳ್ಬ್ರಿ ನೀವ್ ಯಾವ್ದನ್ನ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ಬೇಕ
ಯಾವ ವಿಷಯ ಬಗ್ಗೆ ಮಾತಾಡಮ್ರಿ ಇವಾಗ ನಾವೂ ಇವಾಗ ಇವಾಗ ಆರೋಗ್ಯದ ಸಮಸ್ಯೆ ಎಷ್ಟ್ ಕಾಣಕತೈತೆ ನೋಡ್ರಿ ಎಲ್ಲಾ ಕ ಅಲ್ಲ ಚಿಕ್ಕ ಮಕ್ಳಿಗೆ ನೋಡಿದ್ರೆ ಕಾಲ್ ನೋವು ಬೆನ್ನು ನೋವು ತಲೆ ನೋವು ಮಂಡಿ ನೋವು ಚಿಕ್ಕ ಚಿಕ್ಕ ಮಕ್ಳಗ್ ಹಾರ್ಟ್ ಅಟ್ಯಾಕು ಚಿಕ್ಕ ಚಿಕ್ಕ ಮಕ್ಳಗ್ ಶುಗರು ಏನಾರೀ ಇದೆಲ್ಲಾ ಇವಾಗ ಒಂದನ್ ಕಾಲ
ನಿಜ ರೀ ನೀವ್ ಹೇಳುದ ನಿಜ ನಾವು ತಿನ್ನೋ ಒಂದು ಆಹಾರ ಕ್ರಮ ಹಂಗೈ್ತಾ ರೀ ಆಹಾರ ಪದ್ಧತಿ ಹಂಗಯ್ತಲ್
ಹೌದ್ರಿ ಹೌದ್ರಿ ಇವಾಗ ಇವಾಗ ಏನೇನೋ ಮೈದಾಯಿಂದ ಮಾಡೋ್ ಬಂದ್ಬಿಟೀ ಆಲೂಗಡ್ಡೆಯಿಂದ ಮಾಡವ ಏನೋ ಅ ಬೇರೆ ಬೇರೆ ಬೇರೆ ಅ ಏನಂತ ಹ ವಿಚಿತ್ರ ವಿಚಿತ್ರ ಬಂದ್ಬಿಟ್ಟಾವ್ರಿ ಅದ್ರ ನೋಡಿ ಮಕ್ಕಳಿಗೂ ಹ ಮಕ್ಕಳಿಗೂ ಬರೀ ತಿನ್ಬೇಕು ಅನ್ಸತತೆ ಹೊರಗೆ ಹೋಗೋದ್ ಇವಾಗದೊಂದು ಇದಾಗಗ್ಬಿಟ್ಟತ್ರಿ ಫ್ಯಾಶನ್ ಆಗ್ಬಿಟ್ಟತ್ರಿ ಹೊರಗ ಹೋಗಿ ಆರಾಮ್ ಹೋಟಲ್ ರೆಸ್ಟೋರೆಂಟ್ ಕುಂದ್ರೋದು ತಿನ್ನೋದು ಸ್ನೇಹಿತರ ಜೊತೆಗೆ ಹೊರಗೆ ಹೋಗ್ ಸುಮ್ನೆ ಹೊರಾಗ ಎಲ್ಗೋಗ್ಬೇಕಂದ್ರೆ ಕುಂದ್ರಾಗ ನಮ ಹೆಂಗ ಜಾಗಬೇಕಲ್ರರಿ ಅದಕ್ಕನ್ ಹೋಟೆಲ್ಗ್ ಹೋಗ್ಬಿಡೋದು ಅಲ್ಲೇ ಏನ್ ಬೇಕತ್ ತಿನ್ಬಿಡೋದು
ಹ್ಮ್ ಎಲ್ಲ ಆರೋಗ್ಯ ಕೆಟ್ಟೋಗ ಒಂದು ಪದಾರ್ಥಗಳು
ಹಾ ಅದೇ
ಹೌ ಎಣ್ಣೆಯಲ್ಲಿ ಕರ್ದಿರ್ತ ತಕ್ಕಂಥ ಪದಾರ್ಥಗಳು ಅವೆಲ್ಲಾ ಹಾ ಮನುಷ್ಯನಿಗೆ ಎಲ್ಲಾ ಹೊಸ ಹೊಸ ರೋಗನ ಉಟ್ಕೊಂತವ್ರಿ ಇದ್ರಂದ
ಹೋದ್ರಿ ಕರ್ದಿರೋ ಹ ಮೈದಾ ಎಲ್ಲ ಎಲ್ಲಾ ಇವೇರಿ
ಹ್ಮ್
ಹಿಂಗಾ ಮುಂಚೆತರ ನ ರೊಟ್ಟಿ ಮುದ್ದೆ, ಕಾ ಕಾಳಗಳು ರಾಗಿ ಗಂಜಿ ಇವಾಗಿನ್ ಇವಾಗಿನ್ ಹುಡುಗರು ಏನ್ ತಿನೋಗಿಲ್ಲ ಬಿಡ್ರಿ. ಇವಾಗ ದೊಡ್ಡವರು ಹಂಗೆ ಆಗ್ಬಿಟ್ಟಾರೀ ದೊಡ್ಡವರು ಕೂಡ ಇವಾಗಿ ಮನೆಗ ಏನ ಮಾಡಕತಿಲ್ರಿ ಇಂಥವೆಲ್ಲಾ
ಸ
ಹ್ಮ್ ಹಂಗೇನಾನ ಮಾಡಿದ್ರಿ ಇವಾಗ ಎಲ್ಲಾರೂ ಅಭ್ಯಾಸ ಇರ್ತಿತ್ರಿೀ ಸೊಪ್ಪ ತಿನ್ನದು ರುಚಿ ಇವಾಗ ಹೊರಗನ್ ರುಚಿ ನೋಡ್ ಬ್ ಮನ್ಯಾಗ ರಾಗಿ ಮುದ್ದೆ ತಿಂದ್ರ ಅವ್ರಗ್ ತಿನ್ಬೇಕಕ್ ಅನ್ಸತ್ತೇನ್ರೀ
ಚನ್ನ್ರೀ ತಂದೆತ್ತ ಹೆಂಗ್ ಬೆಳಸ್ರ ಮಕ್ಳಂಗ ಬೆಳಿತಾವ
ಹಾ ಹೌದೌದು ನಾನು ಮೊನ್ನೆ ನೋಡಿದ್ದೇ ರಿ ಆಸ್ಪತ್ರೆಗೆ ಗುಳಳವ ಇವಾಗ ಸುಮ್ನೆ ಆಹ ವಿಟಮಿನ್ಗಳು ಕಡಿಮೆ ಇರೋದ್ರಿಂದ ಅಲ್ ಹು ಕಾಲ ನೋವಗು ಕಾಲು ನೋವಗಳು ಕೂದಲ ಉಚ್ಚೋದು. ಕಣ್ಣು ದೃಷ್ಟಿ ಸ್ವಲ್ಪ ಜಲದಿ ಹೋಗೋದು. ಸೈಟ್ ಬರೋದು. ಎತ್ರ ಬೆಳಂಗಿಲ್ರಿ ಹುಡುಗರು ಬರೀ ದಪ್ಪ ರೀ ದಪ್ಪ ಆಗಬಿ ತರಿ ಆದರೆ ಏನ್ ಶಕ್ತಿ ಇರಂಗಿಲರಿ. ಹಂಗಾ
ಇರ್ತಾವ್ ಏನ್ ಶಕ್ತಿ ಇರಲ್ರರಿ.
ಹೌದರಿ.
ಏನ ಇರಂಗಿಲ್ಲ ರೀ ಇವಾಗಿನ ಮಕ್ಕಳ ಅದ್ರಲಿಂದಾ? ಯೋಚನೆ ಮಾಡೋ ಶಕ್ತಿನೂ ಕಡಿಮೆ ಆಗ್ತಾ ಹೋಗ್ತೇತ್ರಿ. ಮೋಗು ಮೊ ಬಾಳ್ ಹೊಗಳತಾರೀ ವಿದ್ಯಾರ್ಥಿಗಳು ಓದಂಗ ಇಲ್ಲರಿ.
ಹು
ಏನು ಅವರಿಗೆ ಹೆಚ್ಚು ಇವಾಗ ಏನ್ ಹೇಳ್ಕೊಟ್ಟಿರ್ತಾರ ಅದಕಿನ್ನ ಹೊರಗಡೆ ಮತ್ತೆ ಆಳ ವಾಗಿ ಯೋಚನೆ ಮಾಡೋದು ಕೂಡ ಅವರು ಕಳ್ಕೊಂಡ್ ಬಿಡ್ತಾರೆ. ಯಾ ಶಕ್ತಿ ಕಳ್ಕೊಂಬಿಟಾರ ಅವರ
ಹೌದ್ರಿ ಇವಾಗ ನೋಡ್ರಿ ಈ ಆರೋಗ್ಯ ಸಮಸ್ಯೆಯಿಂದ ಎಷ್ಟೋ ಹೋರಗ ತೊಂದರೆ. ನಮಸ್ತೆ ಅನ್ ನಮ್ಮ ಒಬ್ಬರ ಸ್ನೇಹಿತರ ತಂದೆಯವರು ಕಿಡ್ನಿ ಹೋಗಿದವೂ ರೀ ಅವರು ಎರಡು ಕಿಡ್ನಿನೂ ಹೊಂಟ ಹೋಗಿದ ಅವ ಹ ಎರಡು ಕಿಡ್ನಿ ಹೋಗಿದಕ್ಕೆ ಡಾಕ್ಟರು ಒಂದು ಚಿಕಿತ್ಸೆ ತಾಗದೆ ಚಿಕಿತ್ಸೆ ಕೊಟ್ಟರು ಫಲಕಾರಿ ಆಗದೆ ಅವ್ರು ತೀರ್ಕೊಂಡ್ರಿ ಹು
ಹೌದ ಏನ್ ರೀ.
ಅವರಿಂದ ಅವರು ಇವರ ಕುಟುಂಬ ಎಲ್ಲ ಬೀದಿಪಾಲ ಈಗ ಹು
ಹೌದ ಹೌದ
ಆ ಆರೋಗ್ಯ ಒಂದಿದ್ರೆ ಸಾಕು ನೋಡರಿ. ಹಾ ಯಾರ? ಆರೋಗ್ಯ ಒಂದ ಇದರೆ ರೀ
ಆರೋ ಆರೋಗ್ಯನ ಮಹಾಭಾಗ್ಯ ರೀ
ಹೂ ಐ
ಕೂಡಕೀ ಚಟ ಒಂದ ಕಲ್ತಾರೀ ದುಶ್ಚಟಗಳು ಬಲೀ ಆಗ್ಯಾರೀ ಜನಗಳು
ಹೂ ಇವಾಗ ಇವಾಗ ಹೊರಗಡೆ ಇದು ತಿನ್ನೋದನ್ನ ಬಿಟ್ಟು ರುಚಿಗೆ ನಾವು ಇಗ ರುಚಿ ಸಿಗ್ತದೆ ಅಂತ ಸೋತು ನಾವ ಮನಯಾಗಲ್ದ ಊಟ ಎ ಎಲ್ಲಾ ಬಿಟ್ಟರಿ. ನಾವ್ ವ್ಯಾಯಾಮ ಮಾಡಂಗಿಲ್ಲ ರೀ ಪ್ರತಿದಿನ ನಡಿಬೇಕು ಓಡ್ಬೇಕು. ಹೂ ಯೋಗ ಉಪಳನ ಮಾಡ್ಬೇಕು ನಮ್ಮ ದೇಹಕ್ಕೆ ನಾನ ಕೆಲಸ ಕೊಡಬೇಕರಿ ಅವಾಗ ಸ್ವಲ್ಪ ಡಯಾಬಿಟಿಸಗಳು ಸ್ವಲ್ಪ ಇದು ದಪ್ಪ ಕೊಲೆಸ್ಟ್ರಾಲ್ ಅವೆಲ್ಲ ಕರ್ಕ್ತರ್ತವೆ. ಬರಿ ಕೈ ಕಾಲ್ ಗಟ್ಟಿ ಮುಟ್ಟಿ ಇರ್ತಾವ ಆಮೇಲೆ ಬೋನ್ಗಳು ಸಪ ಕ್ಷ ಕೆಲಸಾ ಇರ್ತತೆ ಅದು ಬಿಟ್ಟು ಬರೀ ಮಕನದು ಫೋನ್ ನೋಡೋದು. ಬರೀ ಅದು ಪರಿಶುದ್ಧವಾಗಿ ತಿಂತೀವಾ ಅದು ತಿನ್ನಂಗಿಲ್ಲ ಹೊರಾಗಿನ ಅದೇ ತಿನ್ನೋದು. ಇವೆಲ್ಲಾ ಮಾಡ್ತಿದ್ದು ಮಾಡ್ತಿದ್ದ ಜಲ್ದಿ ನಮಗ್ ಅರವತ್ತ ವರ್ಷ ಬರೋ ಕಾಯಿಲೆಗಳು ಮೂವತ್ ವರ್ಷ ಆರೋಗ್ಯ ಸಮಸ್ಯೆಗಳೆಲ್ಲಾ ಇಪ್ಪತ್ತು ವರ್ಷಕ ಗುಳಿಗೆ ಬರ್ತದವರಿ ಹಿಂಗೆಲ್ಲಾ ಮಾಡ
ಹೌದ್ರೀ ಅದ್ರಿಂದ ಮತ್ತ ಮನುಷ್ಯ ಯಾಕ ಕಡಿಮೆ ಆಗತ್ರಿ ಮುಂಚೆ ಎಲ್ಲ ನೂರ್ ವರ್ಷ ಬದುಕ್ತಿರಾ ಈಗ ಎಲ್ರರಿ.
ಹೌದ್ರಿ ಹೌದ್ರಿ ಹಾಂ ರೀ. ಆಮೇಲೆ ಇವಾಗ ಇವಾಗ ಆರೋಗ್ಯ ಜಲ್ದಿ ಕೆಟ್ರೆ ರೀ ಏನ್ ಕೆಲ್ಸ ಮಾಡಕ್ ಆಗ್ತೈತಿ. ಕೆಲ್ಸ ಮಾಡಕ್ ಶಕ್ತಿ ಇರಂಗಿಲ್ಲ ಹ ಓದಿಗೆ ಆಸಕ್ತಿನೆ ಇರಂಗಿಲ್ಲ. ಜೀವನ್ದಾಗ್ ಇವಾಗ್ ಸಂ ತೋಷನು ಕಮ್ಮಿ ಆಗ್ಬಿಡ್ತೈತ್ರಿ ಇವಾಗ್ ನಿಮ್ಗೆ ಕಾಲ್ ನೋವು ಎಲ್ಲಾನ ನೋವು ಎದೆ ನೋವು ತಲೆ ತಲೆ ನೋವು ಅಂದ್ರೆ ಎಲ್ಲಿ ಸಂತೋಷ ಇರ್ತೇತ್ ರೀ ನಿಮಗೆ ಎಲ್ಲಿ?
ಸಂತೋಷ ಅವ್ರ್ ಗೂ ಇರಲ್ಲ ರೀ ಅವರು ಅವರು ನರ್ಕ ಅನ್ಬೌಸ್ತಾರೀ ಮನೆಗೆ ವರ್ಗು ನರ್ಕಾರಿ ನೋಡೋರ್ಗೆ ಅವ್ರ್ ನರ್ಳದ್ ನೋಡಕ್ ಆಗಲ್ಲಲ್ರಿ.
ಹೌದ್ರಿ ಹೌದ್ರಿ
ನಮ್ಬ ಒಬ್ಬ ಸ್ನೇಹ ಸ್ನೇಹಿತರೀ ಏನ್ರಿ ಸ್ನೇಹಿತರು ಬಹಳ ಸಣ್ ವಯ್ ರೆ ಕುಡ್ತುದ್ ಚಟ ಜಾಸ್ತಿ ಆಗಿತ್ ನೋಡ್ರಿ ಅವ್ರ್ ಗೆ ಕುಡುದು ಕುಡುದು ಕುಡುದು ಅವ್ರುಗ್ ಕೈ ಕಾಲ್ ಅನ್ನೋದೆ ಬಿದ್ ಪಾರ್ಸಿ ಹೊಡದತ್ರಿ. ಹ್ಮ್ ಸಣ್ಣ ವಯಸ್ಸು ಮದುವೆ ಆಗೋ ವಯಸ್ಸು ಅವ್ರ್ ಮನೆ ಆ ಅವ್ನ್ ತಾಯಿ ಹ್ಮ್ ಮದುವೆಗೆ ವಯಸ್ಸಿಗೆ ಬಂದಿರೋ ತಂಗಿ, ಒಬ್ಬ ಅಕ್ಕ ಕುಟುಂಬದ್ ಜವಾಬ್ದಾರಿಯೆಲ್ಲ ಆ ಹುಡ್ಗನ್ ಮೇಲ್ ಐತ್ರಿ ಈಗ್ ಆ ಹುಡ್ಗ ಹಾಸ್ಗಿ ಹಿಡ್ದಾನ ಯಾರ್ ನೋಡ್ಬೇಕು ಅವ್ರ್ ಮನೆಯಾಗ್
ಹೌದ್ ನೋಡ್ರಿ ನಿಜ ನೋಡ್ರಿ ಈಗ್ ಹಿಂಗ್ ಮಾಡ್ಕಂತ್ ಮಾಡ್ಕಂತ್ ಏನು ಓದಂಗಿಲ್ಲ ಏನ್ ಮಾಡಂಗಿಲ್ಲ ಜೀವನ್ದಾಗ್ ಮತ್ತೆ ಸ್ವಲ್ಪ ಸ್ವಲ್ಪ ವರ್ಷ ಆದ್ಮೇಲೆ ಜೀವನ್ದಾಗ ಕೆಲ್ಸದ್ ಮೇಲ್ ಆಸಕ್ತಿ ಇರಂಗಿಲ್ಲಾ ಇವು ಇವಾಗ್ ಓದಿಲ್ಲ ಅಂದ್ರೆ ಮುಂದೆ ನಿಮಿಗೆ ಚೆನ್ನಾಗ್ ಅಂಕಗುಳ್ ಬರಂಗಿಲ್ಲ ಅಂಕ ಬಂದಿಲ್ಲ ಅಂದ್ರೆ ಯಾರ್ ಕೆಲ್ಸ ಕೊಡ್ತಾರೀ ಯಾ ಕಂಪ್ನಿನಾಗ್ ಕೆಲ್ಸ ಕೊಡ್ತಾರೀ? ಇವಾಗದೇ ವಿದ್ಯಾರ್ಥಿಗಳು ಅವ್ರ ಆರೋಗ್ಯನ ಅವ್ರ್ ಕಾಪಾಡಾರ ಅಂದ್ರೆ ಫೋನ್ ರೀ ಈ ಫೋನ್ ರಾ ತ್ರಿ ಎಲ್ಲಾ ಫೋನ್ ನೋಡೋದು ಬೆಳಿಗ್ಗೆ ಎಲ್ಲಾ ಇನ್ಸ್ಟಾಗ್ರಾಮ್ ನೋಡೋದು ರಾತ್ರಿ ಎಲ್ಲಾ ಫೋನ್ ಫೋನ್ ನೋಡ್ತಾನೆ ನೋಡ್ತಾನೆ ನೋಡ್ತಾನೆ ಇದ್ರೆ ನೋಡ್ಬೇ ಅನ್ಸತಲ್ರಿ
ಹ್ಮ್ ಕಣ್ಣು ಕಣ್ಣು
ನೋಡ್ಲನಂಗಿಲ್ಲ ಸರಿ ಸಮಯ್ ಊಟ ಮಾಡ ಆಮೇಲೆ ರಾ ತ್ರಿಯೆಲ್ಲಾ ನಿ ಮತ್ತೆ ಬೆಳಿಗ್ಗೆ ಬೇಗ ಏಳದಿಲ್ಲ ಅವ್ರು ಲೇಟ್ ಜಾಸ್ ತಿ ಆದ್ಮೇಲೆ ಆತರ ಇದ್ರೆ ವಿಷ ಫುಲ್ ಏನು ತುಂಬಾ ಅ ಏನು ಆಸಕ್ತಿ ಆಸಕ್ತಿಯಿಂದ ಆಗ್ತಿದ್ ತ್ರಿ ಏನೋ ಕೆಲ್ಲ ಮಾಡೋದೇನ್ ಸೊ ನಿಧಾನವಾಗ್ ಮಾಡ್ತೇತ್ರಿ ಅವಾಗ. ಅದುಕೆ ಪ್ರತಿ ದಿನ ಚ ಎಂಟ್ ತಾಸ್ ಹಾಂ ಹೌದ್ರಿ ಪ್ರತಿದಿನ ಮಕ್ಳುರೀ ಆ ಸ್ಪೆಷಲಿ ಮಕ್ಳುರಿ ಯೋಳ್ರಿಂದ ಎಂಟ್ ತಾಸ ಸರಿಯಾದ್ ಸಮ್ಯುಕ್ ಊಟ ಮಾಡ್ಬೇಕು ಎಷ್
ತುಸ್ಲಿ ನೋಡ್ಬೇಕ್ರಿ ಫೋನು ಹೊರಗ ಹೊರಗಿನ ಆಟನೇ ಮರ್ತ್ ಬಿಟ್ಟಾರೀ ಇವಾಗ್ ಮಕ್ಳು. ಒನ್ ಕಟ್ಟಡಂಗಿ ಇಲ್ಲೀ ಹೊರಗ ಆಟಾಡಿದ್ರೆ ಕೈ ಕಾಲ್ ಶಾತಿ ಇರ್ತತ್ ರರಿ ಬೆಳವಣಿಗೆ ಇರ್ತೆೇತಿ
ಹ್ಮ
ಇವಾಗಿನ್ ಮಕ್ಳಿಗೆ ಅದ ಏನ ಇಿಲ್ಲ ರೀ ಮ ಮೊಬೈಲು ಟಿವಿ ಅದೇ ಹೆಚ್ಚಾಗ್ ಬಿಟ್ಟೈತ್ರಿ ಅದ್ರಲಿಂದ ಆದ ಸಮಸ್ಯ ಅದು ನಮ್ಮುನ್ ಹೇಗ ಹಾನಿ ಮಾಡ್ ಮಾಡ್ತತಿ ಅದ್ರ್ ಬಗ್ಗೆ ಯಾರು ಯೋಚನೆನೆ ಮಾಡಂಗಿಲ್ಲ ರೀ ಮಕ್ಕಳು.
ಹೌದ್ರಿ ಹೌದ್ರಿ ಹೌದ್ರಿ ಹ್ಮ್
ಹ್ಮ್ ಅದಿಕೆ ತಂದೆ ತಾಯಿ ಮನೇಲ್ ದೊಡ್ಡೋರಿರೋರೆಲ್ಲ ಆ ಇವಾಗಿಂದಾನೇ
ಅಲ್ಲೆಷ್ಟು ನಮ್ಮೇಲೆ ಮಕ್ಳು ಕೋಪ ಆದ್ರುನು ಅವ್ರಿಗೆ ಒಡ್ದಾದ್ರು ಬೈದಾದ್ರು ಅದುನ್ ನೆಲ್ಲ ತ ತಂಡಿಸ್ಬೇಕ್ರಿ.
ಅಂದ ಸರಿರೀ ಅಳವಡ್ಸ್ಬೇಕ್ರಿ ಇದುನ್ ಜೀವನ್ದಾಗ್ ಅವರಿಗೆ ಹ್ಮ್
ಹೌದ್ರಿ ಹಾಂ ದಿನ ಯೋಗ ಮಾಡಸ್ಬೇಕ್ರಿ. ಓಡಿಸ್ಬೇಕು ಯಾವ್ದಾದ್ರರು ಆಹ ಆ ಕ್ರೀಡೆಗಳಿಗೆ ಬಿಡ್ಬೇಕ್ರಿ
ಹ್ಮ್ ಹೌದ್ರಿ ಹೌದ್ರಿ
ಹಾ ಬಿಸ್ನೆಸ್ ಬಿಸ್ನೆಸ್ ಮಾಡೋದು ಅದೆಲ್ಲಾ ಕಲ್ಸ್ಕೊಡ್ಬೇಕ್ರೀ ಮಕ್ಳಿಗೆ ಸುಮ್ಮನೆ ಇಸ್ಟಾಗ್ರಾಮ್ ನೋಡಿದ್ನ ಯ ಹತ್ತು ನೋಡ್ ಸುಮ್ನೆ ಹುಚ್ಚುಚ್ಚು ನೋಡದ್ಲಿೀ ಬಿಸ್ನೆಸ್ ಮಾಡೋ ರಿಂಗಾ ಆ ಈ ಮುಂದೆ ಇವಾಗ ಮಾರ್ಕೆಟ್ ನಲ್ಲಿ ಏನೈತೆ ಮುಂದೆ ಹತ್ತು ವರ್ಷ ಹತ್ತು ವರ್ಷದವರೆಗೂ ಯಾವ ಯಾವ ಕೆಲಸ ಮಾಡಿದ್ರೆ ನಮಗ್ ವರ್ಷದವರು ಇದೇ ತರ ಕೋ ಬೈತ ಹಲ್ಕೋ ಬೈಕ್ರೀ
ಹೌದ್ರೀ
ಹ್ಮ್ ಆತರದ ಏನಾದ್ರು ಉಪಯೋಗಕರವಾಗಿರೋದ್ ನೋಡ್ಬೇಕೇ್ರಿ ಮಕ್ಳು
ಹೌದ್ರೀ
ಹ್ಮ್ ಮತ್ತೆ ನಾನು ಕೊನೆಯದಾಗ ಏನಾನ ಹೇಳ್ಬೇಕ ಅನ್ಕೊಂಡ್ರರಿ ಆ ಆರೋಗ್ಯೆ ನಿಜವತ್ ಸಂಪತ್ತ ನೋಡ್ರಿ ನಾವ್ ಎಷ್ಟು ಆಸ್ತಿ ಮಾಡಿದ್ರು ಎಷ್ಟು ತಿಂದ್ರು ಎಷ್ಟು ಮಾಡಿದ್ರು ಎಷ್ಟು ಜನನ್ ಸಂಪಾದಿಸಿದ್ರು ನಮ್ಮ ಆರೋಗ್ಯ ಇಲ್ಲ ಅಂದ್ರೆ ಏನ ಇರ್ಲ ಜೀವನದ ವಸ್ತುಲು
ಹ್ಮ್
ಆರೋಗ್ಯ
ಇಲ್ಲರೀ ಈಗ ಅದಕ್ಕೋಸ್ಕರ ಐತಲ್ರರಿ ನಾನು ವ್ಯಾಯಾಮ ಶಾಲೆಗೆ ಸೇರ್ಕೊಂಡನ್ರೀ ಈಗ ಏನ್ರೀ ವಾಯಾಮ ಶಾಲೆಗೆ ಸರ್ಕೊಂಡ ನೀ ದಿನ ಬೆಳಿಗ್ಗೆ ಆರು ಗಂಟೆಗೆ ಎದ್ದಕನ್ರಿ ವ್ಯಾಯಾಮ ಮಾಡಕಕ್ ನಾನು ಹ್ಮ್ ವ್ಯಾಯಾಮ ಮಾಡಿ ಆರರಿಂದ ಸುಮಾರು ಒಂಬತ್ತು ಗಂಟೆ ಾಸುಗಳ ಕಾಲ ದಿನ ನಾನು ಆರೋಗ್ಯ ಶಾಲೆಯಲ್ಲಿ ಇರ್ೀ ವ್ಯಾಯಾಮ ಶಾಲೆಯಲ್ಲಿ ಇರ್ತೀನಿ ನೋಡಿರ್ಯದ ಕಡೆ ಗಮನ ಹತ ಹ್ಮ್ ಇದರಿಂದ ನಾ ಆರಕ್ಯನ ಎಷ್ಟ್ ಚೆನ್ನಾಗ ಅದ ರೀ ಹ್ಮ ಬಾಡಿನು ಅಂದ್ರೆ ದೇಹನು ಎಷ್ಟು ಗಟ್ಟಿ ಮುಟ್ಟು ಇದೆ ಬಲಶಾಲೆ ಐತೆ ಏನ್ರರಿ
ಹೌದೇನ್ರಿ ಆ ರರಿ ಆ ರೀ ಒಳ್ಳೆ ಕೆಲ್ಸ ರಿ ಒಳ್ಳೆ ಕೆಲ್ಸ ರಿ
ಯೋಗ ಕ್ಲಾಸಸ್ ಏದರು ಸೇರ್ಕೊಂಡಿದ್ದಿದರಾ
ಹಾ ಸೇರ್ಕೊಂಡಿದ್ರಿ ನಾವು ಯೋಗ ಕ್ಲಾಸಿಗೆ ಸೇರ್ಕೊಂಡಿದ್ವಿ ಆಗ್ಲೇ ನಾವು ನಾಲ್ಕಕ್ ವರ್ಷ ಆಯ್ತ್ರಿ ನಾ ಹ
ಹ್ಮ್ ದಿನ ಸಮಯ ಏನ್ರಿ ಯಾವ್ ಸಮಯಕ್ಕೆ ಹೋಗ್ತೀರಿ ನೀವು
ನಾವವು ಸಾಯಂಕಾಲ ರೀ ಸಾಯಂಕಾಲ ಐದ್ ಗಂಟೆಯಿಂದ ಏಳುವರೆವರೆಗೂ ರೀ
ಬಾಬಾಬ್ಬಾಬ್ಬ್ಬಾ ಎರಡುವರ್ ತಾಸ ಮಾಡ್ತರಿ ನೀವು ನಿಮ್ಮವರು
ಹ್ಮ್ ಊ ರಿ ಹಾ ಚೆನ್ನಾಗಿರ್ತದೆ ನಾವು ತಿನ್ನೋದ್ ಕೂಡ ಪೌಷ್ಟಿಕಾಂಶ ಆಹಾರಾನೇ ತಿಂತೀವ್ರಿ ಮೈದಾ ಆ ಮತ್ತೆ ಮತ್ತೆ ಕರ್ದಿದ್ದು ಆಲೂಗಡ್ಡೆ ಅವೆಲ್ಲ ತಿನ್ನಂಗಿಲ್ಲ ರೀ ನಾವು
ಹೌದೇನ್ರಿ
ಹೌದ್ರಿ
ಮತ್ತೆ ಏನಾದ್ರೂ ವಿಷಯಗಳು ಹೇಳ್ತೀರಾ ಆರೋಗ್ಯಕ್ಕೆ ಸಂಬಂಧಪಟ್ಟ ನಂಗೆ
ಏನಿಲ್ಲ ರೀ ಇದೇ ರೀ ಆರೋಗ್ಯ ಆರೋಗ್ಯವಂತ ಅಂದ್ರ ರೀ ದೇಹ ಕಷ್ಟ ಅಲ್ರರಿ ಆ ಮನಸಿಕ್ ಕೂಡ ಆರೋಗ್ಯ ಇರ್ತೇತ್ರಿ ಅದೇ ಹೇಳಕ್ ಇಷ್ಟ ಪಡ್ತೀನಿ ನೋಡಿ ಹ್ಮ್ ಆಯ್ತಾಯ್ತ್ರಿ
ಹ್ಮ್
ಹ್ಮ್
ಎಲ ರೀ
ಹಾ ಇಡ್ರಿ ಇಡ್ರಿ